ಹಾ ನಮ್ಸಾರಪ್ಪಾ
ನಮಸ್ಕಾರ ಅಣ್ಣಾ ಅದೇ ಮತ್ತೆ ಅದು ನಿಮ್ ಗಾಡಿ ಮಾಡಿನೋಡ್ರೀ ಅದ್ ಬೋರಿಂದು.
ಹ್ಮ್ ಮಾಡ್ರಾ
ಹ ಮಾಡಿನ್ರೀ ಅದಾಸು ನೀವು ಕೇವಲ ಮೊದಲೆ ನನ್ಗ ಐದ್ ಸಾವ್ರೂಪಾಯಿ ಕೊಟ್ಟಿದ್ರಿ ಗಾಡಿ ಬಿಟ್ಟೋದ್ದಿನ ರೀ.
ಹಾ ಹೌದು ಪೌದ್ ಐದು ಸಾವ್ರ
ಆ ಟೋಟಲ್ ಹನ್ನೆರಡೂವರ್ ಸಾವ್ರುಪಾಯ್ ಆಯ್ತ್ರಿ ಅದು ಗಾಡಿದು. ಏನೇನಂದ್ರೀ ಅದು. ನೀವು ಬೋರಿಗ್ ಅಂತ ಹೇಳೀರಿ ಬೋರಿಗ ಒಳಗ ಹದ್ನಾರ್ನೂರೂಪಾಯಿ ಸಾಮಾನ್ಯವಾದುರೀ
ಹಾ
ಅದು ಬೋರಿಗೆ ಐದ್ ಸಾವಿರ ರಪಾಯಿ ಅಷ್ಟ ರೀ ಆರವಾರಿ ಸಾವಿ ರೂಪಾಯಿ ಐತ್ರಿ
ಹಾ
ಅದು ಟ್ಯಾಂಕಿ ತೂತ್ ಬಿದ್ದೀತ್ರೀ ಅದು ಟ್ಯಾಂಕ್ ತೂತ್ ಬಿದಿತ್ ತಲಾ ವೆಲ್ಡಿಂಗ್ ಮಾಡ್ಸಿನ್ರಿ ಗ್ಯಾಸ್ ವೆಲ್ಡಿಂಗ್
ಹ್ಮ್ ಮತ್ತೆ ಅದು ಇದ ಮತ್ತೆ ಲೀಕಾಲ ಟಾಂಕದ
ಏ ಇಲ್ ಇಲ್ರಿ ಲೀಕ್ ಆಗಲ್ರಿ ಆಯ್ತಿ ಹೊಸ ಟ್ಯಾಂಕಿ ಆದಂಗ್ ಆಗಿಬಿಟೈತ್ರಿ ಅದ್ರ ಮ್ಯಾಗ ಸ್ಟಿಕರ್ ವಿಕರ್ ಚಲೋಚ್ಚಿಗಸಿಂದ ಪಾಲಿಶ್ ಮಾಡಿ ಬಿಟ್ಟರೆ ವೆಲ್ಡಿಂಗ್ ಮಾಡಿ ಗ್ಯಾಸ್ ವೆಲ್ಡಿಂಗ್ ಮಾಡಿಸಿ ಆಹ ಇದು ಪಾಲೀಶ್ ಮಾಡ್ಯದ್ರೀ ಮತ್ತ್ ಅದ ಅದೇನ್ ಸೋರಲ್ರಿ ಈಗ ಹೊಸ ಟ್ಯಾಂಕ್ ಆದಂಗ ಆಗಿದ್ರೀ ನೀವು ಮುಂದ ಎನನ್ನೋ ಒಜೆಟ್ಂದ್ರು ನಡಿತಂದ್ರಿ ಅದು ನೀವು ಏನೋ ನೀವು ಅದು ಬರ್ತ ಬರ್ತಾ ಪೆಟ್ರೋಲ್ ಜಗ್ಗೆ ಸೋರಿದ್ರಲ್ಲಿ ಟ್ಯಾಂಕಿನ್ ಮ್ಯಾಗ್ ಮುಂದಾರಿ
ಆ ಹಾ ಹೌದ ಟ್ಯಾಂಕ್ ಮ ಪೆಟ್ರೋಲ್
ರೀ ನಾಕ್ ಇಂಡಿಕೇಟ್ರೀ
ಹಾ
ಮತ್ ನೀವ್ ಅದ ಬಂಪರ್ ಹೇಳಿದ್ರಲ್ರೀ
ಹೌದು ಬಂಪರ್ ಹಾಕಿದ್ದಾನ ಅದ
ಹಾ ಹಾ ಬಂಪರ್ ಆಕಿನ್ ನೀವು ಸಾಮಾನ್ಯವತ್ ನೋಡ್ರಿ ನೀವ ಅವತ್ ಬೈಸ್ ಇರಲ್ರಿ ಕರೆಕ್ಟಾ ಅಂತ ಹೇಳ್ ನೋಡ್ರಿ
ಹಾ ಅವತ್ತ್ ಹ ಹೌ ಹೌದು ಮತ್ತೆ
ಧೂಮು ಬಂಪರ್ ಹೇಳಿದ್ನಲ್ರಿ ಬಂಪರ್ ರೀ ಮುಂದಿನ ಮಡಗಾಡ್ರೀ
ಹ ಒಂದ್ ಬಂಪರ್ ಒಂದ್ ಮಡಗಡ ಮತ್ತೆ
ಆ ಮತ್ತೆ ಅವು ಸೈಡಿಗೆ ಸೈಡ್ ಕವರ್ ರೀ
ಸೈಡ್ ಕವರ್ ಯಾದ
ಸೈಡ್ ಕವರ್ ಅವ ಬ್ಯಾಟ್ರಿ ಗೀಟ್ ಇರ್ತಾವಲ್ರೀ
ಹಾ ಹಾ
ಸೈಡ್ ಕವರ್ ಅಲ್ರೀ ಆವ್ ಸೈಡ್ ಕವರ್ ರೀ ಮತ್ತೆ ಇಂಜನ್ ಕವರ್ ರೀ ಮತ್ತ ಮೂರ್ ಸೇರ್ಸಿ ಬರ್ತವ್ರೀ ಹಾ ಅದೊಂದು ಬರ್ತದ್ರೀ ಮತ್ತೆ ಅದು ನಾ ಟ್ಯಾಂಕಿಗೆಗೆ ಹೇಳಿದ್ನಲ್ರಿ ಗ್ಯಾಸ್ ವೆಡಿಂಗ್ ಮಾಡ್ಸಿ ಪಾಲೀಶ್ ಮಾಡಿನಿ ಅಂತಂದ ಅದನ್ನೇ ಏಳು ಏಳ್ನೂರೂಪಾಯ್ ತಗೊಂಗದ ನ ರೀ
ಹಾ ಏಳ್ನೂರೂಪಾಯಾ
ಹಾ ಏಳ್ನೂರೂಪಾಯ್ ತಗೊಂಡನ್ರಿ ಆ ಟ್ಯಾಂಕಿಗೆ ಸ್ಟಿಕ್ಕರ್ ಗಿಕ್ಕರ್ ಎಲ್ಲಾ ಹಚ್ಚದ್ರಿ
ಏ ಬಾಳಾತ್ ಏಳ್ನೂರೂಪೆ ಆದ್ರೆ ಶ್ಟಿಕರ್ ಪಕ್ಕರ್ ವೆಲ್ಡಿಂಗ್ ವೆಲ್ಡಿಂಗ್ ಅಷ್ಟು ಎಷ್ಟಾತು ವೆಲ್ಡಿಂಗ್ ಅದ
ಏ ಗ್ಯಾಸ್ ವೆಲ್ಡಿಂಗ್ ಹೆಚ್ಚಗದ್ರೀ ಅಣ್ಣಾ ಮು ಮು ಗ್ಯಾಸ್ ವೆಲ್ಡಿಂಗ್ ಮುಟ್ಬೇಕಂದ್ರೆ ಏ ಅದ್ರಗ್ ನಿಂದೂ ಮಳ ಉದ್ದ ಎಷ್ಟು ಒಂದ್ ಗೇಣ ಅಷ್ಟು ಹೋಯ್ತಿದ್ರಿ ಅದು ಅದು ನೀನ್ ಎಮ್ಸಿಲೆಚ್ ನೀನ್ ಕಂಡ್ ಬಂದಿಲ್ರೀ ಏನಾಗಿಲ್ಲ ಅಂತ ನಾನ್ ಎಲ್ಲತ್ರ ಸ್ವಚ್ಛ ಮಾಡಿನ್ರೀ ಅದ್ ಎಮ್ ಸಿಲ್ ಗಿಮಸಿಲ್ ಅಲ್ಲೊಟ್ಟ್ ಏ ಟ್ಟು ಜಡ್ ಕಿತ್ತೀನ್ರೀ ಅಣ್ಣ ಏ ಜಡ್ ಕಿತ್ತಿನಿ ಕಿತ್ತಿ ನೋಡ್ದಾಗ ಸುಮಾರು ಒಂದ್ ಗೇಣು ಹೋಗ್ತಾದ್ರೀ ಅದು ಅಲ್ಲೆಸ್ತೀರಿಗ ಒಟ್ಟಂಗ್ ಆರ್ಧಂಗ ಆಗ್ಬಿಟ್ತ್ರಾದ್
ಹ್ಮ್
ಅದಕ್ಕ ಏನ್ ಮಾಡಿದೆ ನಾನು ನಿಮ್ ಕೇಳ್ಬೇಕಂತಂದೆ ಮತ್ತ್ಯಾಕ್ ನೀವ್ ಹೆಂಗಿದ್ರೆ ನಮ್ಗ್ ಮತ್ತೆ ಬೇಕಾದ ವ್ಯಕ್ತಿಗಳಂತ್ ಎ ಗಾಡಿ ಚಲೋ ಮಾಡ್ಸ್ ಟ್ಯಾಂಕಿ ಬಿಚ್ಗೆಸಿಂದ ಟ್ಯಾಂಕಿದ್ ಪೆಟ್ರೋಲ್ ಎಲ್ಲ ಬಾಟ್ಟಲಾಗ್ ಹಾಕಿ ಕಿಸೀನ್ದ ಅದೇನ್ ಮಾಡಿದ್ರಿ ಸಬ್ಕರ ಚಸ್ ಒಳಗ ಅದು ಟ್ಯಾಂಕಿ ಒಳಗೆ ಏನ್ ಹಾಕಿದ್ರಿ ಅದು ಹ ಮುಚ್ಚಲದಕನ ಇದ್ವಲ್ರರಿ ಎರಡ್ಮೂರ್
ಆಯ ಮುಚ್ಚಳಕ ಬಿದ್ದು ಇವ್ನಯ್ತವು
ಹ ಅಲ್ಲ ಎರಡ್ ಮುಚ್ಳಕ್ಕಿದವ್ರೀ ಅವು ಎಲ್ಲ ಹಸ ಮಾಡೇನ್ರಿ ಮತ್ತೆ ಅದು ರನ್ನಿಂಗ್ ಮೆಟ್ರಿ ಇರ್ತ್ತಲ್ರರ್ರಿ
ಹಾ
ರನ್ನಿಂಗ್ ಮೀಟರ್ನ್ನು ಹಾಕಿನ್ರಿ ಟ್ಯಾಂಕಿಗ್ ಮತ್ತ್ ಆ ಪೈಪನ್ ಹಾಕ
ಹಾ
ಎಟ್ಟು ಜಡ್ ಮತ್ ಸೈಲನ್ಸರಿಗ ಅದ್ ಇದ್ ಬರ್ತಲ್ರಿ ಅದ್ ಕೆಳಗ ಆ ಕೆಳಗ್ ಇದ್ ಬರ್ತ್ ನೋಡ್ರ ಒಂದ ಯಾವ್ದಂದ್ರ ನಿಮ್ಗ್ ಗೊತ್ತ ಅ ಇಂಜನ್ ಇಂಜನ್ ಬುಡುಕ್ ಅದ್ ಇದ್ ಬರಲ್ರೀ ಅದ್ ಹೊಗೆ ಹೊಡಿತದ್ ನೋಡ್ರಲ್ಲಿ
ಹಾ ಹಾ ಹಾ ಹಾ
ಅದು ಡಬಲ್ ಡಬಲ್ ಆಗ್ತಾರ ಅದು ಸಿಂಗಲ್ ಆದ್ರ ಸುಡ್ತದ್ ಅಂತ ಅದ್ರ ಮ್ಯಾಗ ಥ್ರೆಡ್ ಹಾಕಸಿ ನಾನು ಆ ಇದಾರೆ ಬ್ಯಾ ಬ್ಯಾಕ್ ಕವರ್ ಹಾಕಿನ್ರಿ
ಯಾವ್ದ್ ಹಾಕಿದೆ
ಅದ್ ಮುಂದ ಇದ್ರೆ ರ್ಧಗೆ ಅದು ಕೆಬ್ಬಣದ್ ಬರ್ತೇರೇದ್ ಏ ಏ ಇಲ ಡಬಲ್ ಆದ್ರೆ ಡಬಲ್ ಆದ್ರೆ ಸಿಂಗಲ್ ಹಾಕಿದ್ರೇದ್ರ್ ಅದ್ರ ಸಂಘಟ ಇರ್ತದ್
ಸಿಂಗಲ್ ಆಯ್ಕಿ ಅಂದ್ರ್ ಮತ್ನ ಅದ್ ಮಾಡ್ತೋಡ ರಕ್ಕ ಕಡಿಮ್ ಕೊಡ್ತ್ ನೋಡ
ಏ ಹೆಂಗರೀ ನೀವ್ ಮನ್ಸ್ನ್ಯಾಗ ಬೇಕಾರ ನೀನ್ ನೋಡ್ರಿ ಒಂದ್ ಕೆಲ್ಸ ಮಾಡ್ ಡಿ ಈಗ ನಾಳೆ ಆಯ್ತಾರ ನಾಳೆ ನಾ ಬಂದ್ ಮಾಡ್ತೀನಿ ನೀ ಸೋಮರ ಬಂದು ಗಾಡಿ ನೋಡು ಆ ಸೀಟ್ ಕವರ್ ಸಹಿತ ಹೋಗಿತ್ರಿ ಸೀಟ್ ಕವರ್ ನಾಸಿನಿ ಅದನು ಎಳ್ನುರ್ದೈವತ್ರೂಪಾಯಿತ್ರಿ ಸೀಟ್
ಹಾ ಹ ಹಾ ಹಾ
ಅದು ಎಳ್ನುರ್ದೈವತ್ರಿ ಮತ್ತೆ ಹಿಂದಿಂದ್ ಒಂದು ಇದು ಹೋಗಿತ್ತಲ್ರಿ ಆ ನಂಬರ್ ಪ್ಲೇಟ್ ಕೆಳಗ್ ಅದ್ ರೇಡಿಯಮ್ದ ಇರ್ತಲ್ರಿ ಹ ಅದನ್ನು ಹೋಗಿತ್ರಿ ಮತ್ತೆ ಟೈರ್ ನೋಡ್ರಿ ನೀವ್ ಹೆಂಗ್ ಮಾಡ್ತ ಹತ್ರ ಬಿಡ್ತ್ರ್ ಏನಿಲ್ಲ ನಾನ ಆ ಟೈರ್ ಅಂತ್ರ ಹಾಕಿಲ್ಲ ನಾನು ಟೈರ್ ಅಂತರ್ ಇಂಜನ್ ಒಯ್ದ ಅಂತ್ ನಿನ್ಗ್ ಅವತ್ನ್ ಇವತ್ನಿ ಇವತ್ನ್ ಅವತ್ನಿ ನೀನ್ ಆದಷ್ಟು ಬೇಗ ಈಗಲ್ಲ ಇಷ್ಟು ಖರ್ಚು ಮಾಡಿಸಿದ ಅಂತ ಸುಮಾರ್ ಹತ್ತರಿಂದ ಹನ್ನರಡ್ ಸಾವ್ರುಪಾಯೀ ಅದ ಎರಡ್ ಸಾವರ್ ಬತದ ಈಗ ಹದಿನಂಟುನೂರ ಎರಡ್ಸಾವರ್ ರೂಪಾಯಿ ಬತ್ತದ ಟೈರ್ ಮತ್ತೆ ಟೂಬ್ ಎರಡು ಹೊಮ್ಮ್ಲಿಕ್ಕೆ ಬರ್ತಾವ
ಹಾ
ಒಂದ ಆಯ್ಸ್ ಬಿಟ್ಟ ಅಂದ್ರೆ ನೀನ್ ಗಾಡಿ ಕುಬೋಟ ಕುಬೋಟ ಓಡಿದಂಗೆ ಆಗ್ತಾದ್ರಿ
ಅಲ್ಲಾ ರಿಮ್ ರಿಮ್ ಚೇಂಜ್ ಮಾಡಕೋಣಪ್ಪಾ
ಏ ವೀಲವು ಅರ್ಸಾವರ್ರೂಪಾಯಿ ಅವ್ರೆವು ರಿಮ್ ಚೇಂಜ್ ಮಾಡಬೇಕ್ ಅಂದ್ರೆ ಇವು ಕಡಿವ ಕಮಾಯ ಯಾವ ಕಮರ್ ಅಂದ್ರ ಅವು ಮೂರ್ಸಾವ್ರುಪಾಯೀಗ್ ಒಂದಾವ್ರೀ ವೀಲ್ ಸೆಕೆಂಡ್ಹಾಂಡ್ರಿ
ಮೂರ್ ಸಾವಿರ ಯಾಕೆ ಎರಡೂವರೆ ಸಾವಿರ ರೂಪಾಗ ಬರ್ತಪ್ಪಾ
ಏ ಸೆಕೆಂಡ್ ಹ್ಯಾಂಡ್ ಎಲ್ಲಿವವ್ರಿ ನೋಡ್ರಿ ಇಲ್ರಿ ನಮ್ಮಲ್ಲಿ ನೀವ್ ಬೇಕಾದ್ರ ಎರಡ್ವರೇ ಸಾವಿರ ಕೊಟ್ಟಗಿಸನ್ ಬೇರೆ ಎಲ್ಲ ತರ್ಸ್ರಿ ನಮ್ಮಲ್ಲಿ ಅಂತ ರೀಮಿಲ್ರಿ
ಹಾ
ಬ್ಯಾರೆಲ್ಲ ತರ್ಸ್ಕೊಡ್ರಿ ನಾ ಹಾಕ್ ಅಂದ್ರೆ ಹಾಕ್ ಕೊಡ್ತನ್ರಿ ನಂಗೇನ್ಲ್ರಿ ಅದ್ರಗೆ ಹಾಕೊಡ್ತಾನ್ ನಾನೆನ್ ಬ್ಯಾ ರೊಕ್ ಏನ್ ತಗೋಳ್ರದ್ರಿ
ಅದೆ ಅದ್ ಮೂರ್ ಸಾವ್ರುಪೇಯೀ ಕೊಡ್ತ್ನೆ ತರಸ್ ನೀನೇ ತರಿಸಿ ಹಾಕ್ಬಿಡ್ ಅಂದ ಮೂರ್ಸಾವ್ರುಪೇಯೀ
ಅದೇ ಮೂರ್ ಅಂದ್ರ ಆರ್ ಸಾವಿರ್ರೂಪಾಯ್ ಆತನೋಡ್ರಿ ಆಯ್ತ ಐದ್ವರ್ ಸಾವ್ರುಪೇಯೀ ಕೊಟ್ ಬಿಡ್ರಿ
ಹ ಹೊಸವಾ
ಏ ಇಲ್ರೀ ಸೆಕೆಂಡ್ ಹ್ಯಾಂಡ್ರೀ ಅದೇ ಫುಲ್ ವಸವನ ಕ್ಕನೊ ಹೊಸವ್ತಾರಾನೇ ಇರ್ತವ್ರೀ ಬಟ್ ಆದ್ರ ಹೊಸವಲ್ರೀ ಸೆಂಡ್ ಹ್ಯಾಂಡ್ ನೋ
ಕಡ್ಡಿ ಬ್ಯಾಡ ಪೋನ್ ಮಾಡ್ತೆನೇನು
ಇಲ್ಲಲ್ಲ ಕಡ್ಡಿ ಇಲ್ರರಿ ಕಡಿ ಹೆಂಗ ಹಾಕ್ತಿವ್ರಿ ಆ ವೀಲ್ ಬರ್ತವಲ್ರರಿ
ಅದೇ ಮತ್ತೆ ಕಡ್ಡು ಬೇಡ ವೀಲ್ ಬರ್ತಾವ ಅಂತಾವ ಹಾಕ
ಏ ವೀಲ್ ಹಾಕ್ತೀನ್ರೀ ಈಗ ಮತ್ತೆ ನೀವ ಬ್ಯಾಟ್ರಿ ಹೋಗಿತ್ರಿ ದೊಡ್ಡ ಎರಡ ಸಾವಿರ ಕೊಟ್ರ ಬ್ಯಾಟ್ರಿ ಆಯ್ತನ್ ಮತ್ತೆ ಒಳಗಿನ ಕ ಕರೆಂಟ್ ಸಪ್ಲೈ ಆಗೋದ ಎಲ್ಲ ಕೇಬಲ್ ಹೋಗಿತ್ರಿ ಅದನ್ನೇ ಸಾವಿರದ ಐವತ್ತು ರೂಪಾಯಿ ರೀ
ಹಾ
ಅಣ್ಣ ಅ ಅದಾಯ್ಸಿನಿ ಮತ್ತೆ ಸ್ವಂದ ಆಯ್ಸಿನಿ ಮತ್ತೆ ಸೀಟ್ ಕವರ್ ಆಯ್ಸಿನಿ ಮತ್ತೆ ಟ್ಯಾಂಕ್ ಸೀಟ್ ಕವರ್ ಹಾಕ್ಸಿನರೀ ಇದು ಹಾಂಡಲ್ ಮುಂದ್ ಇದ ಇರ್ತ್ತಲ್ರರಿ ಅದ ಚಾವಿ ಗಡ್ಡಿ
ಹಂ
ಆ ಆ ಅದು ಅಳ್ಳಾಡ್ತಿತ್ರಿ ಅದು ಮತ್ತೆ ಬೇರೆ ತಂದಗೇಶನ್ ಹಾಕಿನ್ ನೀನ್ ಗಾಡಿ ನೋಡ್ರಿ ಕಂಡೀಷನ್ ಗಾಡ್ರಿ ಅದು ಈಗ ಅಬಬ್ಬ ಅಂದ್ರರು ನೀನು ನೀ ಗಾಡಿ ಅವಾಗ ತಂದು ಹೋದಾಗ ಇಪ್ಪತ್ ಸಾವಿರ ರೂಪಾಯಿ ಹೋಗತಿತ್ತು ಈಗ ಮೂವತ್ ಮೂವತ್ತೈದ ಸಾವಿರ ರೂಪಾಯಿ ಗಾಡಿನ ಹೋಗತ್ ದ್ರ ಈಗದು
ಅಲ್ಲಾ
ಟಚ್ ಆತದ್ ನೋಡ್ರಿ ಗಾಡಿ ನೀನ್ ವೀಲ್ ಆಯ್ಸಿದೆ ಅಂದ್ರ ಗಾಡಿ ಹೊಸಗ್ ಎದ್ ಬಿಡ್ತೀದ್ರ ಹೊಸ ಗಾಡಿ ತರಾ ಅಂತ
ಈಗ ನಮ್ಗ ಕಂಡೀಷನ್ ಯಾಕಂದ್ರೆ ಚೊಲೋ ಇರ್ಬೇಕ ಗಾಡಿ
ಏ ನೀನ್ ನಾನ್ ಆ ಕಂಡೀಷನ್ ಹೇಳತ್ ನೋಡ್ರಿ ಈ ಬೋರ್ ಮಾಡ್ಸಿದ್ರೀ ಈ ಬೋರ್ ಮಾಡ್ಸಿದಿ ಅನಕಾ ಮೂರು ನಾಕ್ ತಿಂಗಳ ತನ ಡಬ್ಬಲ್ ಏನ್ ಒಡೀಬಾರ್ದು ನೀವ್ ಅಷ್ಟೇ ಸಿಂಗಲ್ ತಿರಗಾಡ ಬೇಕರಿ ನಾ ಹೇಳತ್ ನೋಡ್ರಿ ಹ ಅಲ್ಲ ಏನೋ ಅನಿವಾರ್ಯ ಇ ಅಂತಂದ್ರೆ ಒಬ್ಬನ್ ತ ಹಂಗೆ ಸ್ಪೀಡ್ ನೋಡ್ರಿ ಮೂವತ್ತ ಮೂವತ್ ನಲ್ವತ್ತರ ಮ್ಯಾಗ ಹೋಗಂಗಿಲ್ಲಾ ಅಡ್ವಾನ್ಸ್ ಹೇಳಾಕತಿ ಇಗೆ ನೀನ್ ವೀಲ್ ಯಾಸಿದಗ ಗಾಡಿ ನೋಡಿ ಹೆಂಗರ್ತದ ಅವನೊಂದ್ ಚಿಗರಿ ಚಿಗರಿ ಓಡ್ದಂಗ ಓಡ್ತದ ಗಾಡಿ ಕಾಕಾ
ಅಲ್ಲಾ ನಲ್ವತ್ತನ ಓಡ್ ಬಾರಡ್ದನ್
ಏ ಇಲ್ರರಿ ನಿಧಾನ್ರೀ ಒಟ್ಟ ಆದಷ್ಟ ಆಗ್ಲಿ ನಿಧಾನ್ರೀ ಒಟ್ ವಜ್ಜಿ ಹಾಕಂಗಲ್ರರಿ ಅದಕ್ಕ ಈಗ ನೀನ್ ಏನ್ ಅಂತಿದಿ ಏ ನಮ್ಗ್ ಕೆಲ್ಸ ಅವ್ರಿ ಹೊಲಸಲ ಗಾಡಿ ಗೊಬ್ಬರ ಗಿಬ್ಬರ ತಗೋಬೇಕಂತನಿ ಏನಿಲ್ಲ ಎರಡ್ ಮೂರು ತಿಂಗಳ ತಾನ ಏನ್ ಹಾಕಂಗಿಲ್ಲ ಅದಕ ವಜ್ಜಿ
ಹಾ
ಆಮೇಲೆ ಬೇಕಾದ್ರ ನೀನ್ ಕಂಡೀಷನ್ ಕೊಡ್ತ ನಾನು ನೀನ್ ವಜ್ಜಿ ಹಾಕೇಶ ದು ಬೋರ್ ಈಗ ಹೊಸ ಬೋರ್ನ್ ಆದದ್ರೆ ಅದು ಹೇಳ್ಬೇಕಂದ್ರೆ ನೀನ್ ಏನ್ ಮಾತ ತಡಂಗಿಲ್ಲ ನಾನ್ ಹೇಳ್ದಂಗ ಒಪ್ಪಿಗೆ ತಗೊಂಡ ಅಂದ್ರ ಇಷ್ಟ ವರ್ಸ ಅಂತ ನಾನ್ ಗ್ಯಾರಂಟಿ ಕೊಡ್ತ
ಹ್ಮ್ ಅದೇ ನಾನು ಹೇಳ್ತೀನಿ ನಾನ್ ಬಂದು ಗಾಡಿ ಚೆಕ್ ಮಾಡ್ತಿ ನೀ ಗಾಡಿ ಚೆಕ್ ಮಾಡಿದ್ಮ್ಯಾಗ ಚೊಲೋ ಆಗಿತ್ತು ಗಾಡಿ ಅಂದ್ರ
ಏ ನಾನ್ ನಾನ್ ಹೇಳತನ್ ಕೇಳ್ರಿ ಈಗ ನೀ ವೀಲ್ ಹೇಳ್ರಿ ಆಯ್ತ ಅದ ವೀಲ್ ತರತ ನೀ ಈ ಟೈರ್ ಒಂದ್ ಹೇಳಿದೆ ಈಗ ಟೈರ್ ಹಾಕುಮ ಬ್ಯಾಡ್ರಿ ಈಗ ವೀಲ್ ಹಾಕಿದ್ರಗ ಟೈರ್ ಹಾಕ್ಬೋ ಬ ನೋಡಿ ಹಿಂದಿದ ಒಂದೇ ಮುಂದಿನ ಚಲೋದ ಆದ್ರ
ಟೈರ್ ಆ ಮತ್ತೆ ಟ್ಯೂಬು
ವೀಲ್ ಏ ಇಲ್ರಿ ಟೈರ್ ಸಂಗಾಟೆ ಬರ್ತರ ಅದ ಎಲಾ ಹ ಎಂಟನೂರ ರೂಪಾಯಿ ಎರಡ ಸಾವಿರ ರೂಪಾಯಿ ಕೊಟ್ರ ಆಐತ್ರಿ ಹೊಸ ಎಂ ಆರ್ ಎಫ ಟೈರ ಬರ್ತ್ರಿ ಹಿಂದ ಎಮ ಆರ್ಫ ಹಾಕಿ ಬಿಡ್ರ ಚಲೋದು
ಟ್ಯೂಬ್ ಲೆಸ್ ಸ್ಪೋ ಟೂಬಲೇಸ್
ಹ ಅದೇ ಟೂಬ್ಲರ್ಸ್ ಆತ ಮತ್ತತ್ ಹೆಂಗ್ರೀ ಅಲ್ಲಾ ನೀವು ಇದಾಗ್ತಿ ಅಂತ ಅದ
ಹ್ಮ್ ಗಾ ನಾ ನೋಡಿ ಹೇಳ್ತನಪ್ಪ ನಿನಗ ಕಂಡೀಷನ್ ನಿನಂತಿದೆ ತಿಳ್ಕೊಂತೀರಾ
ನಾನ್ ನೋಡ್ರಿ ನಂತರ ಇತ್ತು ಅಂದ್ರ ಸುಮಾರು ನಾಕರಿಂದ ಐದ್ರ್ಷ ನೀ ಗಾಡಿ ಹಂಗ ನೋಡಿ ಕರೆಕ್ಟ್ ಇಲ್ಚೆಂದ ಮಾಡ್ ತರ್ಬೇಕು ಗಾಡಿ ಹೊಓಡಿ ತರ್ಬೇಕು
ಹ
ಈಗ ಫಸ್ಟ್ ಸ್ಟಾರ್ಟಿಂಗ್ ಏನದ ನೀನ್ ಹದಿನೈದ ದಿನ ಈ ಬೋರ್ ಮಾಡಿಸಿದಿಲ್ಲ ಈಗ ಐ ಹಾಕಿನಲ್ಲಾ ನೀನು ಹದಿನೈದು ದಿನ ಓಡ್ಸಾಡದು ಅದು ಐಲ್ ಚೆಂಜ ಮಾಡಬೇಕ್ರಿ
ಹಾ ಹದನದ ಬಿಸ್ಕೆ
ಹಾ ಹದಿನೈದು ದಿನಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ನೀನ್ ಅಂತಿದೀ ಅವಾಗ ಪೆಟ್ರೋಲ್ ಜಿಗ್ಗ ಕುಡ್ತಿತ್ೀ ಪೆಟ್ರೋಲ್ ಏನಿಲ್ಲಾ ಸುಾಮಾರ್ ಮೂವತ್ ಕಿಲೋಮೀಟರ್ ಎಡ್ನೂರು ರೂಪಾಯಿ ಕುಡ್ತದ ಅಂತ ಹೇಳಿದೆ ಈಗ ನೀನ್ ಒಯಗ ಆ ನಾನ್ ಹೇಳ್ದ ಕಂಡೀಷನ್ ಫಾಲೋ ಮಾಡು ಅದ ಹೆಂಗ ಕುಡತದ ನಾನ್ ನೋಡ್ತೇನೆ ತಪ್ಪ ದಂಡ ಕಡ್ತೇನೆ ನಾನನ್
ಹ್ಮ ಆಯ್ತ ಅಷ್ಟೇ ಮಾಡ ಈಗ
ಇಲ್ಲ ನೀನ್ ಅದೇ ಹೇಳ್ತನಲ್ರಿ ಇವತ್ತ ಶನಿವಾರ ಆದ ಈಸ ನೀನ್ ಅವಾವೇನು ವೀಲ್ ಗೀಲ್ ತರ್ತೀನಿ ನಾಳೆಂತ್ರ ಎಲ್ಲಾ ಆ ಬಂದಿರ್ತವು ಆಟೋ ಮೊಬೈಲ್ಸ್ಗಳು ಇವತ್ತು ತಂದಗೆಸಂದು ರೈಡಿ ಮಾಡ್ತೀನಿ ವೀಲ್ ಹಾಕ್ತೀನಿ ಟೈರ್ ಹಾಕ್ತನಿ ಟ್ಯೂಬ್ಲೆಸ್ ಆಯ್ತು ನೀನ್ ನಾಡದ ಮುಂಜೆ ಬಂದ್ ಬಿಡು ಗಾಡಿ ನೋಡ ಫಸ್ಟ್ ಇದು ನಂದಾದ ಏನ್ ಬೇರೆಾರದಾದ ಅನ್ ಬಬೇಕು ಅಣ್ಣ ನೀನು ರೆಗ್ಯುಲರ್ ಕಸ್ಟಮರ್ ನೀನು ನಮಗ ನೀನ್ ಗಾಡಿ ಹೊಸದ ತಗೊಂಡಬೇಕಾದ್ೂನು ನನ್ನ ಕೇಳಿದ ನೀನು
ಹಾ
ಹ ನೀನ್ ಪ್ರತಿಿ ಒಂದಕ್ಕೂನು ನನ್ನನ ಕೇಳ್ತದೆ ನಾನ್ ಯಾರಿಗೆ ಮೋಸ ಮಾಡ್ಬೋದು ದು ನಿನಗ್ ಮೋಸ ಮಾಡಲ್ಲ ಇಷ್ಟೇ ಹೇಳೋದಣ್ಣ ನಾನು ನೀನ್ ಗಾಡಿ ನೋಡು ಕಂಡೀಷನ್ ನೋಡು ನೀನ ಆ ಚಿಗಿರಿ ಚಿಗಿರಿ ಓಡಿದಂಗ ಆತದ ನೀನ್ ಏನ್ ತಲಿ ಕಡಸ್ಯ ಬೇಡ ಅಷ್ಟೇ ಈಗ ಬೋರ್ ಮಾಡಿಸಿರ್ತನಲ್ಲ ಒಂದು ಮೂರ್ ನಾಕು ತಿಂಗಂಗಳು ತಾನ ಎಕ್ಕಡೆ ಬಾಳ ಒಜ್ಜಾಕ ಪಡ್ ನಡು
ಇಲ್ಲ ಹಾಕಲ್ಲ ಒಜ್ಜೆ ಹಾಕಲ್ಲ ಸ್ವಲ್ಪ ಯಾಕಂದ್ರ ನೀನ್ ಬರೋಸೇಾಗ ಗಾಡು ಪುಟ್ಟಿನ ಸ್ವಲ್ಛಲ ಒಂದು ಮಾಡಿಸ್ಬಿು ಗಾಡ್ ಎಷ್ಟ ಆಯ್ತಾರ
ಏ ನೀನ್ ನಾನೇ ಮಾಡತ್ ನೋಡ್ರಿ ಕುದ್ದಮ್ಮ ನೀನ್ಗ ಮೂರ್ ನಾಕು ವರ್ಷದ ನೀನ್ಗ ಏನ ಸಣ್ಣ ಪುಟ್ಟ ಹೋದರ್ನು ನನ್ನಲ್ಲಿಗ್ ಬಾ ನೀನ್ ಪ್ರತಿ ಒಂದು ಲೈನರ್ ಗೀ ಲೈನರ್ ಸಹತ ಆಯ್ತತಿ ನೊಳಗ ಲೈರ್ನ್ನ ಅನನ ನೆನಪ ಬಂತ ಲೈನರ್ ಇಂದ ಮುಂದೆ ಲೈನರ್ ಹಾಕ್ಿಬಿಟ್ಟ ನೀ ಬ್ರೇಕ್ ಅಕಂದ ನೀನ್ ಹೆಂಗನ ಓಡ್ಸು ನೀನ್ ಎರಡ್ ಮೂರ್ ವರ್ಷ ತಾನ ಏನನ್ ಸಣ್ಣ ಪುಟ್ಟ ಆದ್ರನು ನನ್ನಲ್ಲಿಗ್ ಬಾ ಸಾಮಾನ ಪಿಟ್ಟ ಆಗಿದ್ದು ಲೂಸ್ ಆಗತಿ ಇರ್ತಾವ ನೀನ್ ಅದ್ರಾಗ ಹೊಲಕ್ ಬಾಳ ತಿರ್ಗಾಡ್ತಿರ್ತಿ ನೀನ್ ಏನಿಲ್ಲಾ ನನ್ನಲ್ಲಿಗ್ ಬಾ ನೀನ್ ಸಣ್ಣ ಪುಟ್ಟ ಗಾಡಿ ಕೀಿ ಅದು ಬಂದ ಮುಂದ ಒಂದು ರೇಡಿಂ ಆಸ್ಿಬಿಡು ನೀನ್ ಆಡಲ್ಲಿ ಸೂತಿ ಹೊಸ ಗಾಡಿನ ಅಂತಾರ ನೋಡು ಊರಕ್ ಹಯ್ದ ಅಂದ್ರ ನೀನ್ ಬುಲೆಟ್ ಬುಲೆಟ್ ಹೊಡ್ದಂಗ ಆಗ್ಬಕ್್ರೀ ನೀನ್ ಎಲ್ಲಾ ರೆಡಿ ಮಾಡ್ತ ನಾನ ನೀನ್ ಅದೇನಾದ್ ಸೌಂಡ್ ಬಲ ಅಂತ ಬುಲೆಟ್ ಥರ ಅದು ಈಗ ನೋಡ್ ಒಂದ್ ಕೇಕ್ ಹೋಡದ್ರ ಬಟ್ ಬುಲೆಟ್ಗಿಂತ ದೊಡ್ಡ ಬುಲೆಟ್ ಆದ್ರ ಇದ ಗಾಡಿ
ಅದೇ ಮ ನಯತ್ ನಲ್ಲಷ್ಟ ಎಲ್ಲ ಸಿಕರ್ರ್ ಧಿಕ್ಕರ್ ಆಕ ನಿಂದುಸ್ ಬಿಡ್ ಬಂದ್ ಹಯ್ತ ನ ರಾ ಕೊ್ ನಿನ್ಗ
ಏನಿಲ್ಲಾ ಎಲ್ಲಟ ಸ್ಟಿಕರ್ ಹಾಸ್ತೀನಿ ಆಯ್ತ ಅ ನೋಡ್ರಿನ್ ಸ್ಟಿಕರ್ ಅಂತ ನಾನ್ ಹಾಕಲ್ಲ ಬರೀ ಇವ ಅಷ್ಟೇ ಸಾಮಾನ ಮಾಡತನಿ ನೀವು ಬೇರೆವ್ರಲ್ಲಿ ನಾ ಇವತ್ ನ ಆದ್ರ ಅಲ್ಲಿ ನೀವು ನಾಳೆ ಬರ್ತರಲ್ಲಾ ಅದೇನ್ ಒಂದ ಹದ್ೈದು ನಿಮಿಷದ ಕೆಲ್ಸ
ಹ್ಮ
ಹಾ ಹೋಗ್ಸಿಂದ ರೇಡೆ ಮಾಸನ್ ಗಸ ಬಂದ್ಬಿಡ ನೀನ್ ಗಾಡಿ ಆಡಲ್ರಿ ಶುದ್ದ ನೀನ್ ಏನಿಲ್ಲ ಪಂಚರ್ ಆಗ್ಬಂದ್ ನೀ ನಾಕೈದದು ವರ್ಷ ತನ ಒಂದು ಪಂಚರ್ ಆಗಲ್ಲಿನಗೆ ಚೊಲೋ ಹೊಡದಂದ್ರೆ ಗಾಡಿ ಕಂಡೀಷನ್ ಇತ್ತ ಅಂದ್ರೆ ನಾನ್ ಇಷ್ಟು ಕಂಡೀಷನ್ ಹೇಳೇಳ್ಬಲ್ಲ ನೋಡ್ರಿ ಅದ ಬಿಟ್ಟ ಕಸನ್ ನೀವು ನಾ ನಾಕ ಮೂ ಮೂರ್ ನಾಕಿದೆ ಈಗ ಗಾಡಿ ಮಾತ್ರ ಕೆಸಸಬಡ್ರಿ ಇಷ್ಟು ಮಾಡಿಸಿರ ಅಂತ ಸುಮಾರ ಹನ್ನೆರರಿಂದ ಹದಿನೈದು ಸಾವಿರ ಕೋಟ ಮಾಡಿಸಿದರಂತ ಈಗ ಒಂದು ಆರ್ ಸಾವಿರ ಹೋದ್ರ ಅಂದ್ರೆ ಸುಮಾರು ಹದಿನೇಳು ಸಾವಿರ ಆ ಆತದಾ ನೀನ್ ಚಛಲ ಮಾಡಿಸ ಚಛಲ ಮಾಡಿನಿ ಏನಿಲ್ಲ ವಲ ಹಾಕ್ತೀನಿ ನಾಡ್ದ ಬಂದ್ ಬ ಒಂದ್ ವಯದ್ ಬಿಡ ಸೌಕರ್ಯ ಹಂಗ
ಹಾತ ತ ಅಷ್ಟ ಮಾಡಂದ್ರ
ಹ ಇಷ್ಟೇ ಮಾಡ್ಬಿಡು ನಾವೇ ನ್ದ ಬಂದ ಎಷ್ಟ ಅಮೌಂಟ್ ಕ್ಲೋಸ್ ಮಾಡಬಿಡು ಎಲ್ಲ ಟಂಗ್
ಹಾ ಆಯ್ತಾಯಯ್ತ
ಹ ಸರಿ ಸರಿ ಸಾವಕಾರ ಇಡ್ಲೇ
ಹಾ ಇಡಪ್ಪ ಇಡಪ್ಪ
ಹಾ ಸರಿ
ಹಾ